ಹಲೋ
ಎಲ್ಲಿ ಮಾಾಮೂ
ಊರು
ಏನಡುವ ಕೆಲ್ಸ
ಕೆಲ್ಸ ಏನಲ್ಲ ಉಣ್ಣದು ತಿನ್ನದು ತಿರುಗಾಡದು ಆದಷ್ಟು ಎಂಜಾಯ್ಮೆಂಟ್ ಮಾಡಣವರು
ತಡಿ
ಹಾ ಸ್ಟಡಿ ಮುಗ್ದಯ್ತ ಅವಗೆ
ಹೆಂಗ ಡಿಗ್ರಿ ಮುಗಿಯಕ್ ಬಂತು ಮುಂದೆ ಹೆಂಗ ಅಲ್ಲ ಮುಗೀತು ಮತ್ತವ ಮುಂದೆ ಹೆಂಗಪ್ಪ ಅಂದೆ
ಮುಂದೆ ಮಾಡ್ಬೇಕು ದುಡ್ಡ ಅರೇಂಜ್ ಆಗಲಗೇತಿ ಏನ್ ಮಾಡೋ ಮ ತಮ್ಮ ಕಡೆಯಿಂದ ಒಂದು ಸಹಾಯ ಬರಲಿ
ಹೆಂಗಿದನು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗ ಎಲ್ ಭೀ ಮಾಡಲ್ಲ
ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗೈತಂದ ಹೆಂಗಗೆ ಹೇಳ್ತಯ ನೀನು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗೈತೆ ಅಂತ
ಆಲ್ಮೋಸ್ಟ್ ಎಲ್ಲ ನಮ್ ಗ್ರೂಪ್ ಅಲ್ಲಿ ಹೆಂಗಿದ್ರ ನೀನೆ ಎಲ್ಲ ಜಾಸ್ತಿ ಎಲ್ಲ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದು ಮಾ ಮಾತಾಡಿ
ಬಾ ಬಾ ಬಾ ನಾನ್ ಏನ್ ಮ್ಯಾನೇಜ್ ಮಾಡ್ದ ನೀನ್ ಏನ್ ನೋಡ ರ ನೀ ಹೆಂಗೆ ಇದು ನಾನ್ ಸಮಾಧಾನಕ್ಕೋಸ್ಕರ ಹೇಳಕೂತಯ ನೀನ್
ಹಂಗೇನಿಲ್ಲಪ್ಪಾ
ಹಾ ನಾನ್ ಸಮಾಧಾನ ಪಡಿಸುವಂತ ಅವಶ್ಯಕತೆ ನಿನ್ಗೆ ಇಲ್ಲ
ಸಮಾಧಾನಲ್ಲ
ಹ್ಮ
ಚೆನ್ನಾಗ್ ಮಾತಾಡ್ತಿ ಚೆನ್ನಾಗ್ ಮ್ಯಾನೇಜ್ ಮಾಡ್ತಿ ಏನಿದನು
ಹ್ಮ ಮತ್ ಮಾಡ್ಬೇಕಲ್ಲ ಅಲ್ಲಿಗೆ ಏನಾದರೂ ಒಂದು ಚೂರ್ ಹೆಚ್ಚು ಕಡಿಮಯಐತಿ ಅಂದ್ರೆ ಬೇರೆ ಬೇರೆನೆ ಆಗ್ತವೆ
ನೀನು ಒಂದ ಪರ್ಟಿಕ್ಯುಲರ್ ಮಾತಾಡಿದ್ರು ಕೂಡನ ಅದನ್ನ ಹಿಂದ ಮುಂದೆ ಯೋಚನೆ ಮಾಡಿ ಮಾತಾಡ್ತಿ
ಅಲ್ಲ ಮತ್ತತ್ ಹಂಗ ಹಂಗ ಮಾತಾಡಿದೆ ಆಗ್ತವೆ ಮತ್ತತ್ ಯಾವ್ದಾದ ಗೆ ಯಾವ್ದ ಯಾವ ರಿಲೇಷನ್ಶಿಪ್ ಬಾಳ ದಿನ ಬರ್ಬೇಕಾದ್ರ ಹಂಗೆ ಹಂಗ ಮಾತ್ರ್ರೆ ಆಗ್ತವ್ರೀ ಈಗ ನೀನ್ ಸಿಟ್ಟ ಅದಾಗ ನಾನ್ ಸುಮ್ನೆ ಇರದು ಸುಮ್ನೆ ಇದ್ರೆ ಅದು ಉಳಿತದ ನಾನ್ ಸೆಟ್ಟದಾಗ ನೀನ್ ಸುಮನೆ ಇದ್ರೆ ಉಳಿತದ
ಏನು ಒಳ್ಳಲ್ಲ ಅವನ್ ನಿನ್ನಗ್ ನಾನ್ದ ನ್ ನೀನ್ ಬ ಸುಮ್ನೆ ಬಯ ಬಯದ್ರಿಂದ ಮತ್ತೆ ಜಗಳೆಲ್ಲ ಸುಮ್ಮನೆ ಕಿರಿಕಿರಿ
ಹಾ ಅದೇ ನಾನ್ ಹೇಳಳ್ತ ಮಾತಿಗೆ ಮಾತ್ ಬೆಳೆದು ಕೈಗ್ ಬಾಯಿ ಹತ್ತಿ ಹಂಗ ಬಾರದು ನೀನ್ ಸಿಟ್ಟು ಬಂದಾಗ ಒಂದ್ ಮಾತ ಅನ್ಕೊಂಡಿರತ್ತೆ ಅವದ ಮಾಮ್ಮ ಅಂತಂದ ಮುಗ್ರ ಆಗಿರ್ದ
ಅದೇ ನಾನ್ ಹೇಳನಲಪ್ಪಾ ಚೆನ್ನಾಗಿ ಎಲ್ಲಾರನ್ನ ಸಂಭಸ್ಕ್ಯಾಂಡ್ ಹೋಗ್ತಿದ್ದೆ ಅಂತ
ಮಾಡ್ಬೇಕಲ್ರರಿ ಇಲ್ಲ ಅಂದ್ರ ನಡಿಯಲ್ಲ ಇಂಥ ಗ್ರೂಪ್ ಎಲ್ಲಾ ಬಿಲ್ಡ್ ಆಗಲ್ಲ ಎಷ್ಟು ದಿನ ಬರಲ್ಲ ಇಂಂತ ಗ್ರೂಪ್
ಹೌದು ಮತ್ತೆ ಸುಮ್ನೆ ಹತ್ತ ಹನ್ನೆರಡು ಜನದ ಗ್ರೂಪ್ ಇನ್ನ ಒಗ್ಗಟ್ಟಾಗಿರ್ಬೇಕಂದ್ರೆ ಸುಮನೆ ನ
ಹಾ ಮತ್ತೇನೆ ಎರಡು ಕಡೆ ಮೇಂಟೇನ್ ಮಾಡ್ಕೊಂಡು ಹಬೇಕ ಇಾಗ ಇಬ್ಬರು ಸಿಟ್ಟ ಆದಾಗ ಅವ್ನಿಗ್ ಬೈಬಾಳೆ ಅಂತೇಳ್ಬಬೇಕಕ್ದು ಈವ್ನಿಂಗ್ ಹೇಳ್ಬೇಕಾಗುತ್ತೆ
ಇಬ್ಬರುಗೆ ಹೇಳಿ ಇಬ್ಬರುಗೆ ಸಂಭಾಳ್ಸಿ
ಅಲ್ಲೇ ನೋಡ್ಲಿಲ್ಲ ಮಂತ್ರ ಎಲ್ಲದಾಗ ಇನ್ನೊಂದ್ ಸ್ವಲ್ಪ ಆದ್ರೆ ನಿಂಗೆ ಸಿದ ಜಗಳ ಪಕ್ಕ ಆಗ್ತ
ಹ್ ಪಕ್ಕ ಹೊಡ್ದ ಆಡ್ತಿದ್ರು ಅವ್ರಿಬ್ರು
ಹ ಮತ್ತತ್ ಅದಕ್ಕೆ ಅವಿಗೆ ಸ್ವಲ್ಪ ಸೈಡಿ ಕದಳೆ ಬಳೆ ಬಿಡು ಅಂತಂದ ಹೇಳಿದ್ದ ಮತ್ತೆ ಹ ಮಾಡಿದ್ರ ಆತವ ಇಲ್ಲಾಂದ್ರೆ ಅಲ್ಲಿ ಟ್ರಿಪ್ ಇನ್ಕಂಪ್ಲೀಟ್ ಆಗ್ತದ
ಇನ್ ಕಂಪ್ಲೇಂಟ್ ಸುಮ್ನೆ ಅವ್ರರು ಪಾಡಿಗೆ ಅವರು ನಮ್ ಪಾಡಿಗೆ ನಾವು ನಡ್ರಪ್ಪ
ಹ, ಅವನು ಮೊದಲೇ ಸಿದ್ದುಂದು ಬೈಕು ಒಂದು ಈಟ್ಟು, ಕೆಟ್ಟಿತು. .. ಆ ಮೊದಲೇ ಆಸಿಡ್ನಾಗ, ಇತ್ಯೆಂಧ, ಎನ್ನುವಾದರೂ, ಮಾಡಬೇಕು. ... ಬೆಳ್ಳಗೆ, ಬೆಳದೆ ಜಲ್ದಿನ ಬಂದುಬಿಡುತ್ತಾನೆ, ನಾಡಿರಿ, ಬೇಗ, ನಡೀರಿಯಾನುತ್ತಾನೆ, ಎಸ್ಟು ..
ಯಾವ್ದ, ಸರಿಯಾಗಿ, ನೋಡಕನ, ಆ್ತದ್ದಿಲ್ಲ ಎಂಜಾಯ್, ಮಾಡಕನ ಆ್ತದ್ದಿಲ್ಲ? ..
ಹಾ, ಅದಕ್ಕೆ ಸಿದ್ಯ, ಸುಮ್ನೀರು, ಅವ್ನಿಗೆ ಸಿಟ್ ಬಂದ, ಆಲ್ರೆಡಿ ತಾತಾಳೆನ, ಅಂತಂದ ಅವನ. .. ಅಯ್ತು, ಹೇಳದೇ,, ಬಿಡ್ಳ್ಳ, ನೀ ಒ್ಸನ ಹೋಗ ಅಂತ ಹೇಳಿದೇ? ..
ಹ್ಮ್. ..
ಹೇಳಬೇಕು, ಮತ್ತೇನ ಅಲ್ಲಿ ನಾವ್ ಹೇಳದಂದ್ರೆ ಯಾವ್ನ್ ಹೇಳತನೆ, ಅಲ್ಲಿ. ..
ಹೌದು, ನಾವು ಇಬ್ರ ಪರಿಚರ, ನಾವು ಮತ್ತ ಈಗ ಯ. .. ಇಲ್ಲ, ಒಬ್ಬರು, ಮಾತುಕೇಳುತ್ತಾರಾಂದ್ರೆ, ಹೇಳಬೇಕು, ಹಾಗುತ್ಹಾಧೆ. ...
ಹ್ಮ್. .. ಹೇಳದ್ರಿಂದ ಒಂದ್ ಸಂಬಂಧ ಉಳಿತ ಅಂದ್ರೆ! ಹೇಳುಬೇಕುಯಂಡ್ರಿ, ಮಮ್ಮ ಹೆಂಗೈಂತೆ? .
ಹೇಳ್ಬೇಕಕ್ತ್, ಮತ್ತೆ, ಹೆಂಗೆ, ಬಿಡುಕೊಡೆಕೇಬರುತೇ? .. ಅವರುನು, ನಮ್ಮೋರು, ಅವರು, ನಮ್ಮರು, ಹ್ಮ್. ..
ಆತಿರ್ತಾವ, ಜಲ್, ಏ ಹೇಳ್ಬೇಕ್ರಿ ನೀವೂ? .. ನೋಡಬೇಕು, ಇದೇ, ಕೋರಾ? .. ಇಷ್ಟ, ಮಾಡ್ಬೇಕಂತೀವಿ ದುಡ್ ಬೇರೆ ಅಡ್ಜಸ್ಟ್ ಆಗಲ್ಲ ಅಗವಾ ಏನೇನ್ ಮಾಡಿ ಎಲೇಲಿ, ಎಲ್ಲ ಏನ್ ಮಾಡಿ ತಂದು, ಹಾಕ್ಬೇಕು? ..
ಹೌದು, ದುಡ್ಡು ಜಗಳ ಆಯ್ತು. ..
ದೊಡ್ಡ, ಹೆಂಗಾದ್ರ, ಮುಂದೆ. .. ಅಡ್ಜಸ್ಟ್ ಮಾಡ್ಬಹುದು! ಬಟ್ ನಮ್ಗ್ ಟೈಮ್ಏ ಇರಲ್ಲ, ಮುಂದ್ ಅಡ್ಜಸ್ಟ್ ಮಾಡ್ತೀನಿ ಅನಕ ಹೀಗೆ ಟೈಮ್, ಅದೇ? ... ಸ್ವಲ್ಪ, ದುಡ್ ಹಾಕಿರ್ ಪರವಾಗಿಲ್ಲ! ಅಂತ ಮಾಡೀವಿ, ಧೈರ್ಯ, ಇ ಏನೇನು, ಆಗುತ್ತಾನನ್ ಗೊತ್ತಿಲ್ಲ, ನ. .. ಎಲ್ಲೆಲ್ಲೂ ಹೋಗುದೂ, ಎಲ್ಲಲೀಗೆ, ಮುಟ್ಟುತ್ತೆ? .. ...
ನೋಡು ಬೇಕು ಏನಾಗುತ್ತೋ, ಏನೋ, ಅಡ್ಜಸ್ಟ್ ಮಾಡಬೇಕಲ್ಲ, ಅಡ್ಜೆಸ್ಟ್, ಮಾಡಬೇಕು, ಅಲಿಯಲಿ. ... ಈ. .. ಜಲ್ದಿ, ಸಪೋರ್ಟ್ ಸಿಗಲ್ಲಪ್ಪ ಇಕ ಆಲ್ಮೋಸ್ಟ್ ಅದು? ..
ಸಪೋರ್ಟ್, ಹೆಂಗೇನ, ಹೆಂಗನ್, ಮಾಡ್ಬೇಕ್ರೀ! ಮತ್ತೆ, ಏನ್ ಮಾಡ. .. ಮನೆ, ಅಲ್ಲಿಗೆ, ಬಂದ್ ನಿಂತಲ್ಲ! ನೀನ್ ನೋಡ್ತ್ಯಲ್ಲ? .. ಅಲ್ಲಿಗೆ, ಎಲ್ಲಿಗೆ, ಅಂತ, ಅಲ್ಲಿಗೆ. .. ಚತ್ತ, ಆಗಿಲ್ಲ, ನೀನ್, ಏನ್, ಮಾಡಿಲ್ಲ, ನೀನು! ..
ಇಲ್ಲ, ನೋಡಿಲ್ಲಪ್ಪಾ! ಅದಕ್ಕೆ ಕೇಳಿದೆ? ...
ಛತ್ತಿಗ್, ಬನ್ನಿ ಅಂತ ನೋಡಿ ಈಗ! ಅಲ್ಲಿ ನಮ್ ಕಾಕಾ ಅಭ ನಾವು ಛತ್ ಹಾಕೋಬೇಕಕ್ ಮುಂದ? .. ಆ, ಒಂದುಛತ್ತಿನ ಮೇಲೆ ನಾವು ಚಾಥಿ, ಅಳುಬೆಕ್ಕು. ..
ಓ, ಹಿಂಗ, ನಡುದಾಧ, ಅದು? ..
ಅಲ್ಲ ಅ ಅಲ್ಲಿಗೆ ನಿಂದಿರುತ್ತೆ ಆಕೆಯಷ್ಟು ತಗೊಂಡು ಹೋಗಬೇಕಾಗುತ್ತೆ? .. ಚತ್ತಿಂದ, ಆಗಸ್ ರೊಕ್ಕ ನಾನೇ ತೊಗೊಂಡ್ ಹೋಗ್ತದೇ? . ನಂದೇ, ಮೂರು, ನಾಕ್ಲಕ್ಷ, ಐದ್ ಲಕ್ಷ ಬರ್ತ. .. ನಂದೇ ಕರ್ತು. ..
ಅಬ್ಬಬ್ಬಾ! ..
ಮೂರು, ವರ್ಷದ, ಐದು, ಲಕ್ಷ ಬರುತ್ತೆ ನಂದು! .. ಐದು, ಲಕ್ಷ. ..
ಐದ್, ಲಕ್ಷ. ..
ಆ! .. ಹಲೋ! .. ಹಲೋ! .. ಹಲೋ? ..
ದೋಸ್ತ! ...
ಹಾ, ಕೇಳುಸುತ್ತೆ, ಕಟ್ ಮಾತ್ರ ಮಾಡಬೇಡ! ಕೇಳುಸುತ್ತೇ, ಹೇಳಿಯೋಗು. ... ಹೋದಾಗ, ಮಾಡ್ತೀನಿ, ನನಗೇನು, ಹಾ. .. ಐದ್, ಲಕ್ಷ, ಬರುತ್ತೆ, ನೋಡ್ರಿ? ... ಯಾರು
ನೀನು
ಹಾ ಅದ್ರಾಗಂದೆ
ಹಾ ಮತ್ತೆ
ಏ ಅದು ಚೆನ್ನಾಗ್ಐ್ತ ಅಂದ್ರೆ ಒಂದು ಬೇಲ್ ಅಪ್ಲಿಕೇಶನ್ ಹ್ಮ ಅದ ಏನಾದ್ರೆ ಕ್ಲಿಕ್ ಆಯ್ತು ವರ್ಕ್ ಆಯ್ತು ತ್ತಂದ್ರೆ ಒಂದು ಬೇಲ್ ಅಪ್ಲಿಕೇಶನ್ ಸಾಕಾಯತು ನ
ಇರ್ಬೇಕು ನಿಮ್ಮಂತ ನಮಗ್ ಸಪೋರ್ಟಿಗೆ
ಏ ಸಪೋರ್ಟ್ ಅವಾಗ ಇರ್ ಹಂಗ ಹೆಂಗೆ ಅಂತೆ ನೀ ಏನ್ ನೀನ್ ಬೇರೆ ಅವ ಏ ಎಂತ ಮಾತಾಡ ತ್ತ ನಿನ್ನನೆ
ಅದೇ ಮತ್ತೆ ಇರ್ಬೇಕಪ್ಪಂದೆ
ಹಾ ಏನ್ ಈಗ ಹೊಸತಾಗಿ ಬಂದಿರೋ ದೋಸ್ತ ಮಾತಾಡ್ದಾಗ ಮಾತಾಡ್ತಿ ಮ ನಿಮ್ಂತ ಸಪರ್ಟ್ ಇರರ್ಬೇಕಪ್ಪ ಬ ಮರಿ ಬೇಡ ಅಂಗ ಐತ್ರಿ ನೀ
ಇಲ್ಲಪ್ಪಾ ಹೇಳಕ್ಕಿಲ್ಲ ಟೈಮ್ ಯಾವಾಗ ಎಂಗ್ಸ್ ಚೇಂಜ್ ಆತು ಅಂತೆ
ಮ್ ಚೇಂಜ್ ಆಗ್ಬಹದು ಮನುಷ್ಯರು ಚೇಂಜ್ ಆಗಾರಲ್ಲ
ಮನುಷ್ಯರನ್ನ ಚೇಂಜ್ ಆಗ್ತಾರೆ ಸಮ್ಟಮ್ಸ್
ಟ ಸಂಟೈಮ್ಸ್ ಬೇರೆಯವರ ದನ ನೋಡಿರ್ಬೋದು ನೀವು ಕೆಲವೊಂದು ಕೆಲವೊಂದು ನೋಡಿ ಎಲ್ಲ ಸಂಆಗ್ತಾವ ಅ ಕಕೊಂಡ್ರೆ ಹೆಂಗ ಆಗತ್ತೆ
ಅದನ್ನು ಕರದ ಬಿೂಡ ಹ್ಮ್
ಕೆಲ ಆ ಬೇಗ್ರ ವಚ್ಚದಾ ಅದು ಒಂದು ಆನ್ಲೆನ್ ಒ ಆಪ್ ಪ್ಪ ಹೆಂಗೆ ಹೇಳತಿದ್ದ ಇನು ಆಗಿಲ್ಲ ಅಂತ
ಹೌದಾ
ಓಕೆ ಮಾಡಿ ನಾನೇ ಮಾಡಿದ್ದೆ
ಹಓ ಇದು ಸರ್ ಕೂಡ ನಿನ್ನೆ ಫೋನ್ ಹಚ್ಚಿರ ನನಗೆ ನಿನ್ನೆ ಸಾಕಿದ್ನಪಾ ಮಾಡಿದ್ದೆ ಬಟ್ ಲಾಗಿನ್ ಮಾಡ್ಕೊಡ್ ಬಾ ಅಂತ ಹಚ್ಚಿದ್ರು ಬಟ್ ನಾನ್ ಇವತ್ತು ಟಿಕೆಟ್ ಬಂದೆ ಇವತ್ ಅದು ಮಾಡಿಕೊಡ ಅಂತ ಫೋಸಿದ್ರು ಅವ್ರು ನೋಡಂಬ್ರೀರ ಜಲ್ದಿ ಬನ್ನಿ ಅಂತಂದ್ರ ಬಂದ್ ಮಾಡ್ಕ ಕೊಡ್ತ ಇಲ್ಲಂದ್ರ ನೋಡ ವಿನಸುಫೋನ್ಚ್ರಿ ಅಂತ ಹೇಳಿದ್ದೆ
ಓ ಮೋಸ್ಟ್ ನಿನ್ನೆವರುನ್ ಕರ್ದ ಅತ್ತ ಕರ್ದ್ರ ಅಂತ ಓಲತ್ತತಿ ಬಾ ಊರಿಗೆ ಅಂತಂದ್ರ ನಾ ಊಗರ ಕಡಿ ಹಯಕ ಕುಂತೀನಿ
ಹಾ ನಿನಗ ಮೇ ಬಿ ಕಾಲ್ ಮಾಡಿದ್ರೆ ನಲ್ಲ ಅದಕ್ಕೆ ಕಾಲ್ ಮಾಡಿದ್ರ
ನಾನೇಏನ್ ಗೊತ್ತ ಎಂತದ ಅಂತೇ ಹೇಳಿದ್ರೆ ಸ್ಸಿಕ್ ಆಗ ಹೇಳ್ರೆ ಒಂದ್ ಐ್ಮ ನಿಮಿಷಾಗ ಬಂದಾನ ಹೇಳಿ ಕೊಟ್ಟೋಗ ಇದಾಗಿಲ್ಲ ದ್ರೆ ಹಿಂಗ ಯಾವ್ರ ಸ್ಟೆಪ್ಸ್ ಅಂತ ಹೇಳಿ ಕೊಡ್ದೆ ಬಟ್ ಏನಿಲ್ಲ ಬಾ ಬಂದಾಗ ಅಂತ್ರೆ ನಾನ ಅದ್ರೆ ರೆಡಿ ಹಾಕೊಂತಿದ್ದಿ ನಾನು
ಹ್ಮ್
ಹೋಗ್ಬೇಕಕ್ ಅಂತ ಹೇಳಿ ಬಂದ್ ಈ ಕಡೆ
ಹೌದಾ
ಹಿಂಗ ಆತ ನೋಡುವಣ ನ ಸರಿ ಏನ್ ರೀಸನ್ ಹೇಳಕನ ರೀಸನ್ ಹೇಳ ಹೇಳದ ಒಳ್ಳೇದು ಕೆಲ್ಸ ಹೇಳಿದ್ರೆ ಹಾ ಕೆಲ್ಸ ಹೇಳಿದ್ರೆ ಆಗ್ತದ ಆಗಲ್ಲ ಅಂತ ಹೇಳ್ತಿವಿ
ಹೇಳ್ಬಹದು ಕೆಲಸ ಹೇಳಿದ್ರೆ ಅವ್ರ್ಪಾಪ ಇವತ್ತುಗತ್ತಪ್ಪ ಅಂದ್ರ ಅವ್ರನು ಮಾಡ್ತಾಡ್ತಿದ್ರೇನು
ಏ ಅವ್ರ ಕೂಡ ಒಂದೇ ಸಾರಿಗೆ ಒಂದೇ ಕಂಪ್ ಕಂಪ್ಲೀಟ್ ಆಗದವು
ಏ ನಮ್ಗೆ ಎಲ್ಲಾ ಸುತ್ತಮುತ್ತ ಎಲ್ರಿಗೂ ಒಂಚೂರು ಹಚ್ಚಿಕೊಂಡು ಕುತರ ಮುಗಿತಪ್ಪ
ಹ ನವುನಮಗೆ ಕಂಪ್ಲೀಟ್ ಆಗ್ತಾವಂತ ನು ಅವವು ಏನಿ ಟೈಮ್ ಹಂಗೆ ಕಾಣಲ ಇರೋರ ಅವರು
ಟ್ವೆಂಟಿ ಫೋರ್ ಬೈ ಸೆವೆನ್
ಹಂಗೆ ಯಾವ್ದದಾದ ಒಂದು ವಿಷಯ ತಗ್ರಂದ್ರೆ ಮುಗ್ದಹೋಯ್ತು ಟೆನ್ ಮಿನಿಟ್ಸ್ ಎಲ್ಲ ಒಂಟ ಒಂದ್ ತಾಸನ ಯಾವಾಗ ಗೊತ್ತಾಗದೆ
ಗೊತ್ತಾಗಲ್ಲ ಗೊತ್ತಾಗಲ್ಲ ಅದೇ ಟಾಪಿಕ್ ನೇಮ್ ಹ ಒಂದ್ ತಾಸ ಮಾತಾಡ್ಬೋದು ಮತ್ತೆ ಅವ್ರರು ಜೋಡಿ ಆದ್ರರು
ಹಾ ಮತ್ತೇನೆ
ಹ್ಮ್ ಮತ್ತೆ ನೀನ್ ಯಾರಿಗಾದ್ರೂ ಸಜೆಸ್ಟ್ ಮಾಡಿದೆ ಯಾಪ್
ಯಾವ್ದ್ ಹೋಗಿಲ್ಲ ಮತ್ ಬಿರ್ಯಾನಿ ಹ ಹೋಗಕ್ ಮತ್ ನಾನ್ ಹಸ್ಟಲ ಹೋದ್ನ ಅಂದ್ರೆ ಆತ ಸಜೆಷನ್ ಅಲ್ಲಿ
ನಾನು ಮಾಡೇನ ಒಂದಿಬ್ಬ್ರರಿಗೆ ಚೆನ್ನಾಗ ಐಟಿ ಗೌರ್ಮೆಂಟ್ ಸೆಕ್ಯೂರ್ ಐತೆ ಆಪ್ ಅಂತ ಕೆಲೊಬ್ರು ಫ್ರಾಡ್ ಹಂಗ ಹಿಂಗ ಜನಕತಿದ್ರು ಹಂಗೇಏನಿಲ್ಲಪ್ಪಾ ಎ ಐ ಬಗ್ಗೆ ಐತೆ ಅ ಚೆಗ ಐತ್ ನೋಡ ಅಂತಂತ ಹೇಳಿದ್ದೆ
ಹ್ಮ್ ಪ್ರಸ್ಕ್ಕೆ ಯಾಕಂದ ನಂಬಲ್ಲ ಅಂದ್ರ ಈ ತರ ಆದಂತ ಸಡನ್ಲಿ ನಂಬಕ್ ಆಗಲ್ಲ ಯಾರಿಗೆ
ಹ್ಮ್ ಯಾರಿಗ ಏನ್ ಮಾತಾಡಿದ್ರ ದುಡ್ಡು ಕೊಡ್ತಾರ ಅಂದ್ರ ಯಾರು ನಂಬಲ್ಲ ಸಡನ್ಲಿ
ಹಾ
ಹಂಗಾಗಿ ನಾನು ಹೇಳಿದೆ
ಹಾ
ಯನಸ್ದ ಅವ್ರ್ದಲ್ಲಾ ಪ್ರೂಫ್ ತೋರ್ರಿಸಿದ್ ಯನಸದ ಭಾಷದು
ಎಲ್ಲಿ ಯಾರಿಗೆ
ಹಾ ಇವನಿಗೆ ವಿಶ್ವಾಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾ ಅವನೀಗ
ಹ್ಮ್
ಹ್ಮ ಮಾಡ್ಕೊಂಡನ ಅವನು
ಈ ವಿಶವ ಮಾಡ್ಕೊಂಡಿಲ್ಲ ಆಯ್ಕೆ ಮಾಡ್ಕೊತೀನ ನಾನ ಇವತ್ತು ಇವಗ್ ಹಾಕ್ಬೇಕಕ್ ಅವನಿಗೆ ಹೋಗಿ
ಹ್ಮ್
ನನಗ ಒಬ್ನಿಗೆ ಹಾಕ್ಬೇಕು
ನಾ ಟಾಸ್ಕ್ ಒಳ್ಳೆನೆ ಕಂಪ್ಲೀಟ್ ಮಾಡ್ಸು
ಮಾಡಸ್ಬೇಕಪ್ಪ ಮತ್ತೆ ಬರ್ಲಿ ನಾವನು ಬೆಳಿಬೇಕ ನಮ್ಮ ಜೋಡಿ ಅವ್ರನು ಬೆಳಿಬೇಕುತ್ತೆ ಹ್ಮ್ ಊಟ ಮಾಮು
ಊಟ ಮಧ್ಯಾಹ್ನದ ಆಗೈತಿ ನಿಂದು
ಅಂದು ಮಧ್ಯಾಹ್ನ ಆಗೈತಿ ಟೀ
ಟೀ ಟೀ ಕ ನ ಏನಿಲ್ಲ ನಮ್ದ ಡೈರೆಕ್ಟ್ ಕೂಲ್ ಡ್ರಿಂಕ್ಸ
ಓಹ ಕೋಲ್ ಡ್ರಿಂಕ್ಸ್ ಇನ್ನೂ ತಗೊಂಡಿಲ್ಲಾ
ಅದೇ ಟಿ ಟಿವ ಮನುಷ್ಯರಲ್ಲಲ್ಲವು ಹ್ಮ್ ಟೀ ಎಲ್ಲ ಕೂಲ್ಡ್ರಿಂಕ್ಸ್ ಒಂದ ಒಂದ್ ಜಾಗದಲ್ಲಿ ನಾಕಕ ಹೊಡ್ತಿವಿ ನಾವವು ಇಥವೆಲ್ಲಾ ನಮ್ ಬರಲ್ಲ
ನಮಗ ನಡೀತಪ್ಪಾ ಎರಡು ನೋಡಿತ ನ ಕೋಲ್ಡ್ ಡ್ರಿಂಕ್ಸ್ ನಡೀತದ ಟೀ ನಡೀತಾದ
ಈಗ ನಮ್ಗ್ ಬಾಳ ದೂರ ಅದ ಹಂಗ ಅಪರಪ್ಪ ನೋಡಾಂಗ ಯಾವವ ಜೊಲ್ ನಮ್ಮ ಜೊತೆ ಕುಡಿಲರ್ಡ್ ಕುಡತ ಕುಡಿತಯೆ
ಹಾ
ಅವ್ನ್ ಖುಷಿಗೆ ಅವ್ನ ಅವ್ ನೆಮ್ಮದಿತ್ತ ಪಾರ್ಟಿ ಕೊಡ್ಬೇಕಲ್ ಕಂಪನಿ ಈಗ ನಾವು ಕುಡುದ ಅವನಿಗೆ ಕುಡ್ ಕುಡಲಿಲ್ಲಂದ ಹೆಂಗೆ ಹ್ಮ್ ಟ ಲಾಸ್ಟ್ ಟೈಮ್ ಕೊ ಅಂದ್ರೆ ನಿನ್ ಸ ತಲ್ಲಿಲಿ ಕುೂಡುದುಣ
ಹಾ ಇಲ್ಲಿ ಹೌದ ಮ ಹೌದಲ್ಲಾ ಲಾಸ್ಟ್ ಟೈಮ್ ಅಂತ್ರಲ್ಲ ಹೋದ
ಹ್ಮ್ ಅಲ್ಲಿ ಬಿಟ್ರೆ ಮತ್ತೆ ಕುಡುದ್ರು ಟೀಮ್ ಹತ್ರ
ಹೌದಾ ಸರಿ ತಗೊ ಮಾಮ್ಮ ಊರಿಗೆ ಬರ್ಲತ್ತನಿ ನಾನು ಆಮೇಲ್ ಕಾಲ್ ಮಾಡ್ತಿನಿ ಹ್ಮ್